ಹುಲಿ ಏ.
ಹೇ ನನಿಗೆ ನೀ ಹುಲಿಯನು ನಿನ್ಗ್ ನಾ ಹುಲಿಯನ್ ಆಯ್ತು ಇದೆ ನೋಡು ನಮ್ದು.
ಏ. ಏ ಹುಲಿ ಹುಲಿನೇ ಸಿಂಹ ಸಿಂಹನೇ ನೀ ಸಿಂಮ್ಮಾನ ಹುಲಿನೇ ಏನ್ ದೂರ ಆಗಿಬಿಟ್ಟಿವಿ ನಾನು ನೀನು. ಎಲ್ಲ ಹುಲಿ ಸಿಂಹ ದೂರದಂಗಾಗಿ ಇವೆಲ್ಲ ಏನ್ ಮಾಡ್ತರಿ.
ಹೌದಪ್ಪಾ ಮತ್ತೆ ಏನ್ ಮಾಡ ನೋಡ ಏನ್ ಊರಾಗನಿ ಅದ ಇದು ಕೆಲ್ಸನೆ ಅದಾವ್ ಮಸ್ತು. ಸರಿಯಾಗಿ ಮಳಿನೆ ಆಗಲ್ಯಗದ ಏನ್ ಮಾಡ್ತಪ್ಪ ಹಾ. ಸುಮಾರು ಹತ್ತ ಎಕರೆ ಹೊಲ ಮಾಡಿವಿ ಹೈರಾಣ ಅಂದ್ರೆ ಹೈರಾಣ ತಾಡಿ ಯಾರಿಯಾಗಬೇಕು ನಮ್ಮ ಜೀವನ್.
ನಾ ಹೇಳಾಕಡಿ ಬಂದುಬಿಡು ಆರಾಮ ಸೆಟ್ಲು ಅಯ್ತಿ ಆರಾಮ ನೋಡು ಹೆಂಗಾಗಿನಿ. ಸುಮ್ಮನೆ ಊರಗೆ ಏನ್ ಮಾಡ್ತತಿಪ್ಪ ಈಕಡೆ ಬಂದುಬಿಡು ಆರಾಮ್. ಇಬ್ರು ಒಂದೇ ಕಂಪನಿಯಾಗ ಆರಾಮ್ ಸೆಟ್ಲ್ ಆಗಿಬಿಡಮ್ಮ
ಹಂಗ್ಯಾಲ್ಲ ಅಲ್ಲ ಮತ್ತೆ ಯಾವ ನಮ್ಮ ತಮ್ಮ ನಮ್ಮ. ತಮ್ಮ ಅಲ್ಲೇ ಬಂದನಲ್ಲ ನಮ್ ತಮ್ಮ ಹೆಂಗ ಭೇಟಿ ಆತನ ಇಲವೋ.
ಯಾರ ನಿಮ್ಮ ತಮ್ಮ ಯಾರ ಅವ ರಮೇಶ. ಅಲ್ಲಾ ರಮೇಶ ಏನಾವ ಏನ್ ಮಹೇಶ.
ಇಲ್ಲ ಇಲ್ಲ ಇಲ್ಲ ಇಲ್ಲ ರಮೇಶ್ ರಮೇಶ್.
ಹೇ ಏನ್ ಭೇಟಿ ಇದ್ರ ನಂಗೇನು ಭೇಟಿ ಆಗಿಲ್ಲಪ್ಪ ನಮ್ಮ ಕಂಪನಿ ಹತ್ರ ಏನ್ ಸೆಡದಿಲ್ಲ ಅವ. ಹೌದ ನೀ ಹೇಳಿದ್ ಮೊನ್ನೆ ಹೊಂಟೆನಣ್ಣ ಅವ್ನು ಹೋಗಿದ ನೋಡಪ್ಪ ಅವನು ಹೋಗಿ ನೋಡ ಕಂ. ಕಂಪಿ ಅಲ್ಲಿ ಬೆಂಗಳೂರ್ಗಂತ ಹೇಳಿದ ನಾವೇ ಏನು ಭೇಟ್ ಆಗಿಲ್ಲ ಪ್ಪ ಎಲ್ಲಿ ಯಾವ ಕಂಪನಿಗೆ ಹೋಗಿದಾನ ಅವ.
ಈಗ ನಾನು. ನಾ ಅದೇ ಅವನ್ ಜಡಿನಾ ಬಂದಿದ್ದಂದ್ರ ನಂದು ನಿಂದು ಚಲೋ ಇರ್ತತ್ತಪ್ಪ ರಿಲೇಷನ್. ಈಗ ನಾನು ಊರಲ್ಲ ಇದೀನಿ. ಅಲ್ಲಿ ಏನ್ ಮಾಡ್ತ ನಾವ ನಮ್ಮ್ ನಮ್ಮ್ ಎರಡು ತಮ್ಮ. ಅವ್ರ ಹೆಸರ ಹೆಸರೇ ಎತ್ತಿದ್ರೆ ಸಿಟ್ಟ ಬರುತ್ತೆ ನನಗ. ಒಬ್ರು ಮಾತ್ರ ಒಬ್ರು ಕೇಳೋದಿಲ್ಲ ಸೇಮ್ ಹಂಗಾಗಿ ಅವ್ನ ನೆಡಿಯಪ್ಪ ಹೊಲ. ನಾನೇ ಮಾಡ್ತೇ ನೀನ್ ಮೊದಲು ಕಿತ್ತುಕೊಂಡು ಹೋಗು ಅಂತ ಕಳ್ಸಿನ ನಾನ ರಮೇಶ್. ಚಲೋನ್ ಅಂತ ಮಾಡಿದ್ದನೆವ
ಇಲ್ಲೆಲ್ಲಿ ಏನ್ ಮಾಡತ್ತೆಪ್ಪ ಈಗ ನಿನ್ನ ದೊಡ್ಡವಿದ್ ಮನೆ ಮಗ ದೊಡ್ಡವಿದ ನೀನೇ ಸಂಬಳಿಸಕೋಬೇಕ. ತಮ್ಮಂದಿರು ಏನ್ ಮಾಡಿದ್ರು ಸಂಬಾಳಿಸಬೇಕಾತಾದ್ದ.
ಅಲ್ಲಾ ಈ ವಯಸ್ಸಿನಾಗ ನಾವು. ಕಾಲೇಜ್ ಮುಗಿಸಬವುದಿತು ಕಾಲೇಜ್ ಮುಗಸಿಲ್ಲ ಆರಾಮ ಇರ್ಬೇಕಿತ್ತು ಆರಾಮಿಲ್ಲ. ಕತ್ತೆ ದುಡ್ದಂಗ ದುಡ್ಯೋದು ಆಯ್ತು ಅವನು ಇನ್ನ ಈಗ್ ಬಂದಿ ನೋಡ್ಗ ಗಳೆಗಿಳೆ. ಜಾಸ್ಟ್ ಕೈ ಕಾಳ್ ತಕೊಂಡಿ ಚಾ ಕುಡಿಯ ಕಚ್ಚಿದ್ದೆ ನೀ ಪೋನ್ ಅಚ್ಚ್ ಹಾಚ್ಚಿನ ಚಾ ಕುಡಿಯನು ಬಾ
ಇಲ್ಲೆಲ್ಲ ಕೊಡ್ಲಿ ಕೊಡ್ಲಿ ಹೋಗ ಕೊಡ್ರ ಮತ್ತ ಏನ್ ಮಾಡ್ದಪಾ ಪಾಪ ಈಗ ನೋಡುವ ನೀ ದೊಡ್ಡವವಾಗಿ ನೀ ನೀನೇ. ಕೆಲ್ಸ ಹೈರಾಣು ಅಲ್ಲತಿ ಪಾಪ ನಿಮ್ಮ ನಿಮ್ ತಮ್ಮ ಆರಾಮ್ ಮೋಜು ಮಜಾದಾಗ ಮಸ್ತಿ ಮಾಡದ ಏನ್ ಮಾಡದಿಪ್ಪ. ನೀನೆ ಸಾಂಬಾಲಿಸಿಕೊಂಡು ಹೋಗಬೇಕು ಮತ್ ಏನ್ ಮಾಡಾತ್ ನೀನು ಏನು ಆತ್ರರದಿಂದ ಏನು ಮಾಡ್ಲಕ್ ಆಗಲ್ಲ ಏನ್ ಮಾಡತಿ
ಅವ್ರಂತ ನಮ್ಮ್ ಮಾತ್ ಕೇಳಲ್ಲ ನಾವನ ದೊಡ್ಡವ್ರಲ್ಲಪ್ಪಾ ತಿಳಿದ್ ಬುದ್ದಿ ಇದ್ದವ್ ನಡಿಯ ಕಡೆ. ಏನನ್ ಆಗ್ಲಿ ಯಾವ್ದ್ ಒಳ್ಳ್ಯದ ಯಾವ್ದ್ ಕೆಟ್ಟದ ಅಂತ ನಮಗ ಅಂತ್ರ ಗೊತ್ತಾತದ. ಈ ಅವಂದ ಅವ ಮಾಡಿದ ಉಣ್. ನಾವವು ಎಷ್ಟು ದುಡತೇನೋ ಎಷ್ಟು ಬಿಡತಾನೋ ಓದವ ೋದ್ರು ಅಲ್ ಆ ಕಡೆ ನಏನ ಬ್ಯಾಡ ಅಂತ ನ. ಅಲ್ಲ ಬಾ ಅಂತ ನಾನಲ್ಲ ಬಟ್ ಅಂದ್ರೆ ಅವ ಮ್ಯಾಗ ಸಿಕ್ತ ಅವ ಹೆಂಗಂದ್ರ. ಹ್ಮ್ ನಾವ್ ಒಟ್ಟ ಮಾತಾ ಆಡ್ಸಲ್ಲ ಅವನ. ಅವ್ನ್ ಪಾಡಿಗ್ ಅವ ನಾ ಪಾಡಿಗ್ ನಾನು ಈಗ ಅಣತಂಬ್ರ ಹೆಂಗ ರಬಕಂದ್ರ ಆ ಜೋಡೆತ್ತು ಇದ್ದಂಗ ರಬಕಂತ. ಒಬ್ಬ್ರ ಕಷ್ಟ ಒಬ್ಬ್ರ ನಿಭಾಯಿಸ್ಬೇಕಂತ ಅದ್ರಾಗ ಅವ ಆ. ನಾವವು ಯಾವ ತಮ್ಮ ಯಾಕ ಹುಟ್ಟಿದೇನೋ ಅನಂಗ ಆಯತದವ ನನಗ.
ಹೌದ್ ಇರ್ಲಿಲ್ಲಿ ಹಂಗ ಎಲ್ಲಾ ಕಷ್ಟ ಎಲ್ಲಾ ಒಂದೇ ಸಾರಿಗೆ ಎಲ್ಲಾ ಯೋಚನೆಗಳು ಬಂದ್ಬಿಡ್ತಾವ ಮನುಷ್ಯ. ಏನ್ ಮಾಡುತ್ತೆ.
ಹ .
ಇಲ್ಲ ಅವನು ಮೊದ್ಲು ಸರಿಯಾಗಿದ್ದ ಅವನು. ಮರ್ಯಕ್ ಸದ್ರಿಗೀತಾಪ್ ಇವಾಗ ಪ್ರೈಮರಿ ಮುಗ್ದ ಇವಾಗ ಹೈ ಸ್ಕೂಲ್ ಬಂದ ನೋಡ ಅವಾಗ ಸ್ಕೂ. ಸ್ಲ್ಪ ಬಂದಾಗ ಸ್ವಲ್ಪ ದೋಸ್ತಿ ಸ್ವಲ್ಪ ಇದಯ್ತ ಅವ್ರ್ ಅವ್ರು ಕೂಡ ಸ್ವಲ್ಪ. ಅನ್ಯಾರ್ ಕೂಡ ದೋಸ್ತಿ ಅವ್ ಮಾಡ್ಲಾ ತಿಿಂದ ನೋಡವ ಅವ ಸ್ವಲ್ಪ ಇದ ಇದೆ ಮನುಷ್ಯ ಇದಾಗದವ.
. ಇಲ್ಲ ನಾನ್ ಎಷ್ಟು ಸಲ ಕೇಳಿನಿ ಅಬ್ಬಬ್ಬ ಎಷ್ಟು ಸಲ ಬುದ್ಧಿ ಮಾಾತ್ ಹೇಳಿನಿ ಅವನ ಅವನಿ ಗಿ ಗೆ. ಅವಾಗೆ ನಾನು ಪ್ರೈಮರಿ ಮುಗಿಸಿ ಸಿಂದು ಹೈ ಸ್ಕೂಲ್ ಬಂದ್ನಲ್ಲ. ಅವಾಗ ಹೇಳಿ ನಾನ್ ಬುದ್ಧಿ ಮಾತ ನೋಡಪ್ಪ ಹಿಂಗಿಂಗ ಮಾಡ್ಬೇಕು ಹಿಂಗ ಹಿಂಗಿಲ್ಲ ನಮ್ಮ್ನಿ ಪರಿಸ್ಥ. ತಿಂಗದ ನಾವ್ ಮುಂದ್ ಬರ್ಬೇಕು ನಮ್ದ ಇಷ್ಟು ಹೊಲ ಅದ. ಹೊಲನ ಅದ್ರಾಗ ಈಸಲ ಇದು ಮಾಡಿನಿ. ನೋಡು ನೀ ಇರ ನೀವ್ ತಮ್ಮದವ್ರ ಇಬ್ರ್ರರಿ ಚಲ ಹೋದ್ರಿ ಚಲೊ ಇದ ಮಾಡ್ರಿ ಅಂತ್ ಅಂದ್ರ. ನನಗೆ ಎದೂರು ನಿಂತಾವ ನೀನೇನ್ ಹೇಳ್ತಿ ಅಂತ ಅಂದ ನಿಂದ ನೀನ್ ನೋಡ್ಕ್ಯಾ ಅಂತ. ತಂದ ಹಂಗಾಗಿ ನಾನ್ ಅವತ್ತ್ಲಿಸಿಂದ ಮುಖ ಕೊಟ್ಟು ಇದುವರೆಗೂ ಮಾ. ತರಿಸಿಲ್ಲ ಅವ ಏನನ ಮಾಡಲಿ ಅಂದ್ ಬಿಟ್ಬಿಟ್ಟಿ ನಾ.
ಇಲ್ಲ ಇಲ್ಲ ಬಾಳ ಹೆದರಾಡ್ತಾನ ಅವ ಅದ್ರೆ ಮನುಷ್ಯ ಬಾಳ ಎದ್ರ ಯಾರ ಹೇಳ್ದ್ ಮಾತ್ ಕೇಳಲ್ಲ ಏ ನನ್ ಜೀವನ ನನ್ ನನ್ನೆಷ್. ಎ ಏನ ಮಾಡ್ತನಿಮ್ಗೆ ಆಗ್ಬೇಕು ನಿಮ್ದಗೆ ಎಷ್ಟ ಆದಷ್ಟ ನೋಡ್ತಿನಿ. ನನಗ ಒಂದ್ಸರಿ ಇಂಗಂದ್ ನಪ್ಪ ಪದಕಲ್ಲ ಅವನಿಗೆ ಹೇಳ್ದ ಬಿಟ್ಟ ನ ಏನ್ ಮಾಡ್ತೇವ ಅಲ್ಲಾ ಫುಲ್ ಮೈಂಡ್. ಯವೇಟ್ ಆಗದಾನ ಯಾರ ಎಂತ್ ತು. ಇತರ ಮಾಮ್ ಮಾ ಅವ್ನ್ ತಲೆಗೇನ್ ತುಮಷಾರ ಏನ್ ಮನೆಗ ಇಂಗ್ ಮಾಡ ಅಂತ ಹೇಳ. ಏನ್ ನೆಪ ಪಾಪ ಯಾರಿಗೊತ್ತಾದ ಬತ್ತದ ಎಲ್ಲ ಮನುಷ್ಯ ಬಾಳ್ ಬೇಜರ್ ಆಗ್ ಬಿಟ್ಟದನಾವ ನಿಮ್ ತಮ್ಮ.
ಹ ಹೆಂಗಿದ್ನಂದ್ರ. ಸಣ್ಣ ವಯಸ್ಸಿನಾಗ ನಾ ಆಕ್ಚುಲಿ ನಾನೇ ಉಚ್ಚುುತ್ತ ಮಾಡ್ತಿದ್ದೆ ಏ್ ಅವ್ ಬಾರಿ. ಹುಷಾರನ್ ಬಿಡು ಓದದ್ರ ಬ ಅದ್ರಾಗ ಪ್ರೈವಟ್ ಹಚ್ಚಿದನಲ್ಲ. ಏ ಚಲೋ ಓದ್ತದ ಚಲೋ ಇದ್ ಮಾಡ್ತಾವ ದಾರಿ ಹೆಂಗ್ ತಪ್ಪಿದ್ನ ಅನ್ನೋದು. ಅ್ರೆ ನನಗ್ ಗೊತ್ತಾಗ್ಲಿಲ್ಲ ಏನ್ ದಾರಿ ತಪ್ಸ. ಈ ಜನ ಅಂತ್ರ ಗೊತ್ತದಲ್ಲ ದಾರಿ ಹೆಂಗ್ ತಪಸ್ತರ ಅಂತಂದ.
ಹೌದೌದು ಈಗೆಲ್ಲ ಜನ ದಾರಿ ತಪ್ಸಲಕೆ ಒಂದ್ ನಂಬರ್. ದಾರಿಿಯಗಿರ ನಾವು ನಾವು ನಮ್ಮ್ ಹತೋಟಿಯಲ್ಲಿ ಇರ್ಬೇಕು ನಾವು ನಮ್ಮ್ ಇದ್ರಲ್ಲಿ ಇರ್ಬೇಕು. ಾ ನಾವವು ಇನ್ನೊಬ್್ರ ಮಾತ್ ಕೇಳೋುದ್ರ ಅದು ಆಗಲ್ಲ.
ಹೌದಾ ಹೌದಾ. ಏನ್ ಸೌಂಡ್ ಸ್ಲೋ ಬರಕತ್ತಲ್ಲ ನಿಂದ ಧ್ವನಿನೇ ಕೇಳಲ್ಲ ಇದ.
ಏ ನಾನ್ ಪೋನ್ಯಾಗ್ ಫೋನ್ ಕಿವೋಗಿ ಇಟ್ಕೊಂಡ ಮಾತಾಡ್ತೇಿ ಪಾ ಇಯರ್ ಬಡ್ಸ್ ಇಟ್ಟಕಂಡಿಲ್ಲ ಬಂದಲ್ಲ ಪಾಪನ್ತ್ತ. ತೊಂದರೆ ಆಗ್ತ ನಾನು ಇಲ್ಲಿ ಕಿವಿಯ ಕಿವಿಯ ಫೋನ್ ಇಡ್ಕೋನ್ಡ್ ಮಾತಾಡ್ತನಿ ನೋಡಿ.
ಹೌದು ಇಲ್ಲ ನಾನ ಅದೇ ಕೇಳಲ್ಲ ಐತಲ್ಲ ಸಣ್ಣ ದ್ವನ ಕಳಕತ್ತ ನೋಡಪ್ಪ ಹಿಂಗ ಹಂಗ ಅದ ನೋ ನಮ್ ಪರಿಸ್ತಿತಿ ಆಯ್ತ ಈಗ ನಮ್ ಬಗ್ಗೆನ ಹೇಳ್ಕಯಂಗ ಇಲ್ಲ ಈಗ ಏನೆ ಇದ್ರೂ ಓನ್ಲಿ ಕೆಲ್ಸ ಮಾಡದು. ಮನಿ ನೋಡ್ಕದು ಆಯ್ತ ಅದೇ ಪರಿಸ್ಥಿತಿ.
ಇರ್ಲಿಪಾ ಇರ್ಲಿ ಅದು ಇರ್ಲಿ ಏನ್ ಮಾಡ್ತಿ ಪ ಪ್ಪ ಈಗ ಮಾ ಮೊನ ಈಗಏನ ರಮ ಹೆಂಗಾದ್ರು ಬಂಡಿ ನೋಡು ಬಂಡಿ ಬಂಡಿ ನಿತ್ತದಂದ್ರ ನೀನೇ ಒಂದ ತರ ಈಗ ಎತ್ತ ತ್ತಗಳಾಗಿ ಬಂಡಿ ಮುಂದ ನಡ್ಸಬೇಕ ನೀ ನಿಮ್ಮ ಮನೆಯ ಜವಾಬ್ದಾರಿ ಆಲಿ ನಿಮ್ಮನೆಯ ಏನಾದ್ರು ನೀನೇ ಮುನ್ನಡಸ ತುದಿ ನಿನ್ ತಮದರ ಎಲ್ಲ ಬಿಟ್ಟ ಬಿಡಕ ಬೇಕು ನೀನೆ ದೊಡ್ಡ ವ್ಯಕ್ತಿ ನೀನ ಒಂಥರ ತಂದೆ ಸ್ಥಾನದ ನಿಂತಗೆಸಿ ಎಲ್ಲ ನೋಡ್ಕೊಂಡ ಹೋಗಬೇಕ ಅವ ದುಡ್ದರ ದುಡ್ಲಿ ಅವ್ ಏನಾರ ಮಾಡ್ಲಿ. ಹ ಮತ್ತ ಎಷ್ಟು ಎಷ್ಟ್ ತಿಂಗಳ ಐತಿ ಈಗ ಬೆಂಗಳೂರಿಗ ಹೋಗಿ ಅವನು.
ಏ ಅವ್ನು ನಾಕೈದ ತಿಂಗಳ ಆಯ್ತ ಹೋಗಿ.
ಮತ್ತೆ ಒಂದ ತಿಂಗಳದ ಪಗಾರ ಸ್ಯಾಲ್ರಿ ಹಾಕಿಲ್ಲ ನನಿಮ್ಮ ಮನಿಗಿ ಅವ್ನು
ಏನ್ ಕೊಟ್ಟನ ಏನ ಬಿಟ್ಟನಪ್ಪಾ ನಮ್ಮ ತಂದಿ ತಾಯಿ ಗೊತ್ತು ಬಿಟ್ರ ಅವ ನಮ ತಮ್ಮಗ ಗೊತ್ತು ನಾ ಅಂತ್ರ ಈಗ ಯ್ಯಪ್ಪೂ ನಾ ಅಚ್ಚಕನು ಹೋಗಲ್ಲ ಅಚ್ಚ ಅಂತನು ಹೇಳಲ್ಲ ಏನನ ಮಾಡ್ಲಪ್ಪ ಅವ.
ಇಲ್ಲ ನಾಲ್ಕೈದ ತಿಂಗಳಂದ್ರ ಪಾಪ ಹಾಕ್ಬೇಕು ಸ್ಯಾಲ್ರಿ ಮನಿಗ.
ಅಲ್ಲೋ ಈ ಅದು ನಾನ ಏನ ಹೇಳ್ತನಂದ್ರ ಈಗ ಒಂದ್ ಎಕ್ಸಾಂಪಲ್ ಹತ್ತು ಸಾವಿರ ಅಂತ ತಿಳ್ಕೊ ಅವನಿಗೆ ಈ ಹದನೈದ್ ಸಾವಿರ ಮ್ಯಾಗಾದಲ್ಲಿ ಹತ್ತ ಸಾವಿರ ಆದ ಈಗ ಎಷ್ಟ ಹಾಕ್ಬೇಕು ಅಲ್ಲಿ ರೂಮ ಬಾಡಿಗಿ ಗಿಮ್ ಬಾಡಿಗೆ ಹೋದರ್ ಹೋಲಿ ಒಂದ್ ಐದ್ ಸಾವಿರ. ಹತ್ತ ಸಾವಿರ ನೀನೇ ತಿನ್ನಪ್ಪ ಐದ ಸಾವಿರನ ಹಾಕ್ಬೇಕ ಇಲ್ಲ ಎರಡ ಸಾವಿರ ಮೂರ್ ಸಾವಿರ ಆಗ್ತಾನೋ ಅದ ಎದಕ್ಕ ಎದ್ಕ ಇಸ್ಕೊಂತೀರಿ ಅಂತ ನಾನ ಮನ್ಯಾಗ ಜಗಳಾ ಆಡಿನಾ ನಾ ಮನ್ಯಾಗ. ಈಗ ನಾಳೆ ಅವ ಎರಡ್ ಮೂರ್ ಸಾವರ ಪೇ ನಾವ್ ಇಸ್ಕೋಬೇಕು ಅವ ಯಾವ ನಮ್ಮ ಒಂದ ಎರಡ್ ಸಂಘ ಮಾಡ್ಯಾಳ ಆಯ್ತು ಅವ ಸಂಘ ಕ ಅದಕ್ಕ ಇವನ್ ಇದ ಆತವ ಪಾ ಅಂತಾಳ ಈಗ ನಾಳೆ ಏ ಅವ ಏನ ಅಂತಾನ ಏ ಮತ್ತೆ ಆಕಿನೆಲ್ಲ ತಿಂಗಳ ತಿಂಗಳ ಅಂತಾನ ಇ ಸಣ್ಣ ಹ ಸುಮ್ ಇಸಕ ಹೋಗ್ಬಾರ್ದಲ್ಲ ಹೆಂಗ ನಮ್ ಪರಿಸ್ಥಿತಿ ನಮ್ಗೆ ಗೊತ್ತಿರ್ತದ ನಾಳೆ. ಏನ್ ಕ ನಾಳೆ ಅಕಸ್ಮಾತ ಏನನ ಆದಾಗ ಏ ಕೊಟ್ಟಿನಲಪ್ಪಾ ಕೊಡ್ಲಾ. ಕೇಳಕ್ ಬರ್ತದ ನಾವ ಏನ್ ಕೊಟ್ಟಿ ಏನಿಲ್ಲ ಎಂತ ಅಂತ ಅಂದ ಈಗ ನಾವ್ ಹತ್ತೈದ ಇಸಗದಕ್ಕ
ಹೌದು ಇಲ್ಲ ಆ ದಾರಿ ತಿಸ್ಕಬಾರ್ದ ಯಾಕಂದ್ರ ನೀ ಕೇಳ್ಬೇಕ ಯಾಕಂದ್ರ ಹದನೈದ ಸಾವಿರ ಅಂದ್ರ ಏನ್ ಮಾಡ್ತನಪ್ಪ ಐದ ಸಾವಿರ ರೂಮಿಂದ ಅದ ಇದ ಹೋಗ್ಲಿ ತಿಂಗಳಿಗ ಇವ ಹತ್ತ ಸಾವಿರ ಏನ್ ಮಾಡ್ತಾನ ಇದೇ ತರ ಬಿಟ್ರಿ ನೀವು ಮತ್ತ ಮುಂದ ಅವ ಬೆಂಗಳೂರ ದಾಗ ದೊಡ್ಡ ದೊಡ್ಡ ಶಿಟ್ಯಾಗ ಬಾಳ ಕೆಡತನವ ಮನುಷ್ಯ. ಕೇಳ್ಬಕ ರೊಕ್ಕ ನೀವು ಲೆಕ್ಕ ಕೇಳ್ಬಕ ಲೆಕ್ಕ ಈಟ್ಟ ಏನ್ ಮಾಡತ್ತಪಾ. ಈಗ ಹದ್ನೈದ ಸಾವಿರದಾಗ ಐದ್ಲ ಐದರ ದೇಸಲ್ಲಿಂದ ಹ ಹತ್ತ ಸಾವಿರ ನೀನ್ ಹೋದ್ರುನು ಅದಕ್ ಇದಕ್ ಅಡಿಗೆ ಬಿಡಗಿ ಸಾಮಾನು ಹೋದರು ಇನ್ನು ಐದ ಆರ ಲೆ ಆರಲೆಸ ಇಂದ ಏಳ ಸಾವರ ಆಗ್ಲೇಬೇಕು ನೀನು ಈ ರೊಕ್ಕ ಏನ ಮಾಡತ್ತೀ ನೀನ ಏನಾದ್ರ ಬೇರೆ ದುಷ್ಟ್ಚಾಟಗಳಿಗೆ ಬಲಿ ಆಗ ಇದಿಯಾ ಏನ್ ಎಲ್ಲಾ ಎಲ್ಲಾ ವಿಚಾರಸ ಬೇಕ ನೀವು.
ಏನ್ ಹುಚ್ಚರತೊ ಅವ ಏನ್ ಮನಶಾ ಛಲೋ ಆನ್ ಏನ್ ಅವ ಅವರು ನಾನ ಏನ್ ಮಾಡಿನಿ. ಈಗ ನಮ್ಮ ನಮ್ಮ ಅತ್ತಿ ಮಾಮನರು ಆರಲ್ಲಿ ಅಲ್ಲಿ ಯಾರ ಬಿಡಪ್ಪಾ ಅಂತ ಅಂದಗೆಸ ನಾ ಏನ್ ಕೇಳಿಲ್ಲ ಆ ಒಂದ್ಸಲ ಅವ್ರ ಜತನಿ ಜಗಳ ತಕೊಂಡಿನಿ ಅಂತ. ನೀನ್ ಹಿಂಗ್ ಮಾಡ್ಬಾಡಪ್ಪಾ ಹಿಂಗ ಹಿಂಗ ಅದು ನಮ್ಮ ಅತ್ತಿ ಏನ್ ಮಾಡ್ಯಳ. ಅವ ಕೆಲವು ದುಶ್ಚಟಗಳಿಗ ಇದು ಮಾಡ್ಯನಂತವಾ ಕೆಟ್ಟ ಚಟ ಕಲ್ತಬಿಟ್ಟನಂತ ಅಲ್ಲಿ ಹೋಗಿ.
ಹೌದೌದು
ಹಾ ಹಂಗೆ ಕೇಸಿಂದ್ ನಡಿಯಕಡಿ ಐರಾಣ ಆಗದ ಮನ್ಯ ಫೋನ್ ಹಚ್ಚಿದ್ ಹಿಂಗ್ ಹಿಂಗ್ ಆದ ನೋಡ ಅಂತಂದು ನಾನ್ ಅದಕ್ಕೆ ಹೇಳಿನಾ ನಾ ಮದ್ಲೇ ಹೇಳಿನಿ ನಮ್ ತಂದೆ ತಾಯಿಗಿ ಹೇಳಿನಿ ನಮ್ಮ ಅಕ್ಕ್ ತಮ್ಮ ಅಂತ್ರು ಇನ ಸಣ್ಣವನ ಪಾಪ ಅವನಿಗೆ ಗೊತ್ತಾಗಲ್ಲ ಅಂತ ಬಿಸಿಲಿಗೆ ನೋಡವ ನೀವು ಕಲ್ಸಿರಿ ಹೆಂಗ್ ಕಲ್ಸಿರಿ ಹೆಂಗಿಲ್ಲ ಈ ನಮ್ಮ ಮಾತನ್ ಕೇಳಿದ್ನ ನಿಮ್ಮ ಮಾತನ್ ಕೇಳಿದ್ನ ಏನಿಲ್ಲಾ ಅಲ್ಲಿ ನೋಡಿ ಈಗ ಸಂಬಂಧಿಕರಲ್ಲಿ ಹೆಂಗಿ ಇರ್ಬೇಕಂದ್ರ ಮನಷ್ಯ ಛಳೋಣ ಪಾನಂಗ ಇಟ್ಕಬೇಕು. ಈಗ ತಾನಕಾ ತಾನ್ ಕೆಡದಲ್ಲ ಈಗ ನಮ್ಮನ ನೋಡಿ ಇಂಥ ಮಗ ಇಂಥ ತಂದೆ ತಾಯಿಗೂ ನೀವ್ ಹೆಂಗಹೂಟ್ಟ್ವವೊ ಅಂತಂದ್ರ ಹೆಂಗಾ ನಾಕ್ ಮಂದಿಗೆ ಛೀ, ತೂ ಅನ್ಸಂಗ ಮಾಡ್ಯನು ನಮ್ಮಗ.
ಇಲ್ಲಾ ನಿಮ್ಮ್ ಹೆಸರು ನಾಳ ಪಾಪ ಅವ್ರ ಹೆಸರು ನಾಳ ಐತೆ ಈಗ ನೋಡಕೊ ಈಗ. ಅವ್ರು ಇಟ್ಕೊಂಡಿರ್ತಾರೆ ಯಾರೇನ ಕೆಲಸ ಕೊಟ್ಟಿರ್ತಾರೆ ಅವರು ನಿಮ್ ಮಾಮವ್ರು ನಿಮತ್ತ ಅವ್ರ ಹೆಸರು ನೋಡಪಾ ಇಂತಾರ ಇವ ಅಂತ ಹೆಂಗ ಮಾಡ್ಯನ ಅಂತ ಅವ್ರನು ಅವ್ರ ಹೆಸರು ಕೆಡತದ ಏನ್ ಮಾಡ್ಬೇಕು ಎಲ್ಲಾ ಹೆಸರು ಕೇಡ್ಲ ಕೆಡ್ಸ ಅಂತ ಏನ್ ನಿಮ್ದು ಎನ್ಮಾಡ್ತಿ.
ಅದೇ ಹೇನೇ ನೋಡಿ ಇಲ್ಲಿ ನಮ್ಮದ್ ಹಿಂಗಾದ ಪರಿಸ್ಥಿತಿ. ನಮ್ಮ ಇರಾಣ ಅಂದ್ರೆ ಇರೋನ ಇಂತ ಅವತ್. ಇಂತವ್ ಯಾಕನ ಉಟ್ಟಬಾರ್ದು ಅವ್ನವ್ವ್ನ್ ಯಾಕನ ಹುಟ್ಟುದೂ ಅನಂಗ ಆಗ್ತಾದಸಾರ್. ಅವಾಗ ಈಗಿನ ಈ ನಾ ಮೊದ್ಲೆ ಈಗಿನ ಈ ತರ ಇತ್ತಂತ ಅವ್ನು ಹ ಸಾಯಿ ಹೊಡಿತನಲಪ್ಪಾ ಅನ್ನತಿತ್ತು ಏನ್ ಮಾಡ್ತ್ ನೋಡ್ ಅವ್ನವ್ನ ನಮದಿಂಗ್ ಪರಿಸ್ಥಿತಿ ಈಗ ಹೆಂಗದ ಅಂದ್ರಾ ನಮ್ದು.
ಇರ್ಲಿ ಇರ್ಲಿ ಇರ್ಲಿ ಇರ್ಲಿ ಬ್ರೋ ಹುಟ್ಟೋ ಟೈಮ್ಗೆ ಯಾರೂ. ಹಾ ಸರ್ ಒಳ್ಳೇವ್ನು ಯಾರ ಕೆಟ್ಟವ್ನು ಅಂತ ಯಾರ ಹುಟ್ಟೊ ಜಗದಲ್ಲಿ ಎಲ್ಲೋ ಪಂದ್ಯ ಮುಗ್ದರಾಗಿ ಉಡ್ತಾರ ಯಾವ್ಯಾವ ರೀತಿ ಓತ್ತರ ಯಾವ್ಯಾವ ರೀತಿ. ಅವರು ವಾತಾವರಣ ಓದೋದು ಯಾವ ಚಲೋರು ಒಳ್ಳೆಯವ್ರ ಸಂಗಡ ಕಟ್ಟಿದ್ರೆ ಒಳ್ಳೆ ಇರ್ತಾನ್. ಆಮ್ಮತ್ ಕೆಟ್ಟರು ಚೇಸ್ ಕಟ್ಟದ ಕಟ್ರನು. ಈಗೆಲ್ಲಾ ಹೆಂಗಂದ್ರು ಕೆಟ್ಟರ್ ಕೆಟ್ಟ ಗೂಡಕ ಇದ್ರುನು ನಾ ಒಳ್ಳೆ ಒಳ್ಳೆ ಸಂಸ್ಕಾರ ಒಳ್ಳೇದು. ಕಲಿಬೇಕು ನಾವು. ಕೆಟ್ಟರ್ ಕೂಡ ಇದ್ರು ಹಂಗ್ ಕಲ್ತರನ್ನೂ ವಾತಾವರಣ ಮನುಷ್ಯ ಹೆಂಗ ಚೇಂಜ್ ಆಗ್ತದ
ಅಲ್ಲ ಅದೇ ನಾ ಅಂತಿಲ್ಲ ಒಟ್ಟಾ ನಮ್ಮ್ ಊರಾಗ ಇರ್ಲಾರಾ - ಯಾವಾಗ ಪ್ರೈಮಿಯರ್ ಮೂಗ್ಸಿ ಹೈಸ್ಕೂಲ್ ಹಾ ಒಟ್ಟಿಗೆೇಶಿಂದ ಇಂತ ಇದು ಮಾಡಾಕ ಆಯಿತಾ ಆಯ್ತು ಒಟ್ಟ ಊರಾಗಿಲ್ಲವ ಬೇರೆ. ಬೇರೆ ಕಡೆ ಆಯ್ತು ಒಬ್ಬ ಒಂತಿಗೆ ಹೋಗದು ಬರೋದು ಹೋಗೋದು ಬರೋದು ಕೇಳರೆಲ್ಲ. ಬಿಡೋರಿಲ್ಲಾ ನಾ ಕೇಳಿದ್ರೆ ನನ್ಗೆ ಹಿಂಗ ಎದ್ರು ಮಾತಾಡ ಮತ್ತ್ ನಾವ್ ಈಗೇನ್. ಈ ಸುಮ್ ಕೇಳಿದ ಮಾತಾಡ್ಸಲಾರ್ದ ಇರೋದು ಪಾಡಲ್ಲ ಈಗ ನಾಯ್. ತನ್ ಸೌಸಾರ ಗಿನ್ಸರ್ ಆಯ್ತಾ ಅಂದ್ರ್ ಒತ್ತಾಯತು ಅವಾಗ. ಸಂಸಾರ ಏನಾದ ಹೌದಪ್ಪ ನಮ್ಮ್ ಅಣ್ಣನ್ ಮಾತ್. ಕೇಳಲ್ಲ ನಮ್ಮ ಮಾನ ಎಷ್ಟು ಬಡಕಂಡ್ ಓದಂತಂದು ನಾನು ಚೊಲೋ. ನಾನ್ ಹಿಂಗ ತಾ ದಾರಿ ದ ತಪ್ಪು ದಾರಿ ತುಲ್ದೇ. ಈಗ ಒಂದ್ಸಲ ನೋಡಪ್ಪಾ ಮನಷ್ಯನ ಅರವ ಆಯ್ತಂದ್ರ ತಿಡ್ಕೊಂತನಾ ಅವ್ರುಗೆ ಅರವೇ ಇಲ್ಲಲ್ವೋ ಎಷ್ಟ್ ಸಲ ಹೇಳ್ತಾದೆ.
ಹೌದು ಎಲ್ಲಂನ್ನುನ್ನು ಒಂದ ಗೊತ್ತಾತನ ನೀ ಮುಂದ ಮಾಡನ ಗೊತಾಗ್ತಾನ.
ಹ ಮತ್ತೆ ಹಂಗದ ಅದ ದೋಸ್ತ ಏನತ್ತಪ್ಪಾ ಯಪ್ಪಾ.
ವಯಸ್ಬತಾಲ್ ಇಲ್ಲೆಲ್ಲ ಮಂದು ಗೊತ್ತಾತವನಿ. ಅ ಸೈಡ್ ಗೆ ಬಾ ಸೈಡ್ ಗೆ ಬಾ ಇಲ್ಲ ಮುಂದ್ ಗೊತ್ತತರೀ ಮುಂದ್ ಈಗ ನ ಮುಂದ್ ಹೆಂಗ ಮಾಡ್ತಪ್ಪ ಮುಂದ್ ಗೊತ್ತಾತ ನೀ ಎಂಥ ಎಂಥ ಮಾಡಬೋಡ ಈಗ.
ಮತ್ತೆ ಗೊತ್ತನ ಆತ್ತ ಏನ್ ಮಾಡ್ತ ಅವ್ರ ಅವರು ಹಣೆಬರಹ ನಡೆಪಾ. ಹ ಯಾಕ ಈ ನಮ್ಮ ಹಣೆ ಬರ್ದಗೆ ಈಗ ದುಡಿಯದ ಆದ ಆಯ್ತ್ ದುಡ್ಯಮ ಮುನ್ನೊಡಿ ಮತ್ ಹಣೆಬರ ಚೇಂಜ್ ಅದಾಗೆಲ್ಲಾ ಈ ಮುಂದಿನ ಹಣೆಬರ ಯಾರ್ ನೋಡಿರ್ಪ ದೇವ್ರ ಇಟ್ಟಂಗ ಆತದ ಹೆಂಗ ಹ ಶಿವ ಹ ಮ ಶಿವನು ಇಚ್ಛೆ ಅದ ಅಷ್ಟೆ ಮಾಡ ನಮ್ಮ ಅವ್ವ ಕರಿಗತಳ ಸ್ವಪ್ ಹೊತಿನಿ.
ಅಚ್ಚ ದ ಸರಿ ತೋಪ ಆಮೇಲೆ ಫೋನ್ ಮಾಡ್ತೇನೆ. ಹ ಸರಿಪ.